ಎಲ್ಲಿದ್ಪಾ.
ಇಲ್ಲೆ ರೂಮಂಬೈ.
ರೂಮ್ ಏನ್ ಅನಡ್ಸಿದಿ ಏನೀಲ್ಲ ಎದ್ರಿಲ್ಲಾ.
ಹಾ ಇದ್ದೆವು ಬೈ ಇದ್ದೇವು ಎಲ್ಲ ಮೈಗಿ ತೊಕೊಳ್ಳಕ್ ಬಿಸನೀರ್ ಕಾಸಕ್ ಇಟ್ಟಿದ್ದೇವು. ಹ್ಮ್ ತಣ್ಣಗ್ ಆದಲ್ಲ ಕೋಲ್ಡ್ ಕ್ಲೈಮೇಟ್ ಆದ ಈಗ.
ಎಲ್ಲ ತಣ್ಣಗ್ ಆದ ಕೋಲ್ಡ್ನ್ ಆದ ಜರ ಬೀಸ್ನೀರ್ ಮಾಡ್ಬಬೇಕ ಯಾಕಂದ್ರ ಜಲ್ದಿ ನೆಗಡಿ ಬರ್ತ. ಈಗ ಸೀಸನ್ದಾಗ ನೀರ್ ಚೇಂಜ್ ಆಗ್ ಲಗ ಏನೇನೋಂಟ್ವ್ ರೋಗ ಆಗ್ಲಿ ನಿನ್ನೆ ನಮ್ಮ ಮೇಡಮ್ ಹೇಳ್ ಕುತಿಳು ಬಾಳ ಪೇಷೆಂಟ್ ಹೊಂಟವ. ಇನ್ಫೆಕ್ಷನ್ ಜ್ವರ ನೆಗಡಿ ಕೆಮ್ಮ ಎಲ್ಲ ಸೀಸನ್ ಚೇಂಜ್ ಆತಲ್ಲ ಸಡನಾಗಿ ನಾವ್ನು. ಫುಡ್ ಕನ್ವರ್ಟ್ ಆಗ್ಬೇಕ್ ಅದಕ್ಕ.
ಅಟ್ರ ಎಲ್ಲ ಚೇಜ್ ಆಗಿಬಿಡತ ಅಂದ್ರ ಸ್ವಲ್ಪ ಫುಡ್ ಇದು ಆಗುತ್ತೆ ನಾ ಮೈ
ಹ್ಮ್ ತಣ್ಣ ಒಂದ ಕೋಲ್ಡ್ ಮೈಗ್ ಕೋಲ್ಡ್ ಇರೋಂತ ಐಟಮ್ ತಿನ್ಬಾಡದ ಈಗ ಜಾಸ್ತಿ.
ಹ್ಮ್ ಜ್ಯೂಸ್ ಗೀಸ್ ಕೋಲ್ ಡ್ರಿಕ್ಸ್ ಅದ ಏನು ಕೂಡಿಡದಪ್ಪ. ಕೋಲ್ಡ್ರಿಕ್ಸ್ ಇಂದ ಬಾಳ ಎಫೆಕ್ಟ್. ಕ್ಟ್ ಅಲ್ತದ ಈಗೀಗ ಫುಲ್ ಕೋಲ್ಡ್ರಿಕ್ಸ್ ಸಲೇಕೆ ಎಲ್ಲ ಕೆಮಿಕಲ್ ಯೂಸ್ ಮಾಡಬಾಡ್ದ.
ಹ್ಮ್ ಕೆಮ ಅ ಕೋಲ್ಡ್ರೀಕ್ಸದ್ಗ ಫುಲ್ ಕಂಪರೆನ್ಸ್ ಶುಗರ್ ಇರತ್ತದ. ಒಟ್ ಒಟ್ಟ ಕುಡಿಬಾಡ್ದ ಅದ್ ಆಯ್ತ್ ಹೊರಗಿನ ಫುಡ್ನ್ ತಿನ್ಬಾರ್ದು.
ಸ್ಟಿಂಗ್ ಕೊಡ್ದಿ ನೀ ಒಬ್ಬೊವ್ ಮಂದಿ ಒಬ್ವ್ ಪಾರ್ ಯಾವ್ದೋ ಸತ್ತದ ಅಂತ ಒಮ್ಮೆ ನಾಕ್ ಐದ್ ಸ್ಟಿಂಗ್ ಕುಡ್ದ್ ಅಂತ. ಅವ್ಗಿಂದ ಅವಾಗೇ ಸ್ ಪಾಟ್
ಓಹೋ ಅಷ್ಟ ಎಷ್ಟ ಎಷ್ಟ ಹಾನಿಕರಗ ಅಂದ್ರ ಇದ್ರ ಮ್ಯಾಲ್ ಗೊತ್ತಾಗಬೇಕು. ಒಂದ ಪಾಯಿಸನ್ ಸ್ಲೋರಿ ಪೊಯಸನ್ ಇದ್ದಂಗ ಅದ ಸ್ಲೋ ಪೊಯಸನ್ ಅಂದ್ರ ಬಾಳ ಡೇಂಜರ್ ಆದ ನೋಡಿ. ಈಗ ಹಂಗ ಅಂತೇಳಿ ಈಗ್ ನೋಡ ಚಳಿ ಕೂಲ್ ಡ್ರಿಂಕ್ಸ್ ಬಿಡ್ತಾರ. ಚಾ ಕುಡಿತಾರ ಚಾದಾಗನ್ ಕೆಫೆನ್ ಇರತ್ತ ಚಾಪತಿಯಾಗ.
ಹ್ಮ್ ಜಾಸ್ತಿ ಕುಡಿಬ್ಯಾಡ್ದ ಅದ್ ಬೀ ಹ್ಮ್. ಹಾ ಬಿಡು ಆಕ್ಚುಲಿ ಶುಗರ್ ಬೀ ಜಾಸ್ತಿ ತಿನಬ್ಯಾಡ್ದ ಹ್ಮ್. ಕಫಾ ಆತ್ದ್ ಬೈ. ಈಗ್ ನೋಡ ನಾ ಸಪ್ ಸೀಜನ್ ಚೇಂಜ ಆಗಿ ಕ್ಲೈಮೇಟ್ ಚೇಂಜ, ಆದಗ ನಮ್ಗ್ ಕಫ ಬಂದ್ರ. ಸರ್ದಿ ಆಗೈತಿ ಎಲ್ಲಾ ಮತ್ ಹಾಸ್ಪಿಟಲ್ ಹೋಬೇಕು ಡಾಕ್ಟ್ರ ಎಲ್ಲ ನೋ ಮಾಡಿ ಬರ್ಬೇಕ್ ಈಗ.
ಹ್ಮ್ ಹ್ಮ್ ಹ್ಮ್ ಏನ್ ಇಲ್ಲ ಬೈ ಕಫ ಆಯ್ತ ಮುಂಜೆಲಿ ಸ್ವಚ್ಛ ಕಫಾ ಆಯ್ತ್ ಮುಂಜಲಿ ಜರ ಸ್ವಚ್ಛ ಇದು ಮಾಡ್ಬೇಕು. ಮುಖ ತೊಕೋಬೇಕ್ ಅದ್ರಂಲಿಂದ್ ಹೋಗ್ತದ. ಅದಕ್ಕೇನ್ ಸಣ್ಣ ಪುಟ್ಟ ಈ ಡಾಕ್ಟರ್ ಬಲ್ಲಿ ಹೋಗಿ ಅವ್ರರು, ಟ್ಯಾಬ್ಲೆಟ್ಸ್ ಕೊಡ್ತಾರ ಸುಮ ಎದಕ್ಕ ಅಂತವ ಟ್ಯಾಬ್ಲೆಟ್ಸ್ಲೆ ಗಿಬ್ಲೆಟ್ ಕ.
ನನಗೆ ಬಿಸನೀರ್ ಹಾಕೊಂಡ್ ಗಾಗ್ಲಿಂಗ್ ಮಾಡ್ಬೇಕು ಮತ್ತನ್ ಎರಡ್ ಮುರ್ದ್ ದಿವಸ್
ಹ್ಮ್ ಬಿಸ್ ಹ ಅದ್ರಲ್ಲಿಂದೇ ಹೋತದು ನೋಡ್ ಗಂಟಲ್ ಬ್ಯಾನಿ ಇತ್ತ ಅಂದ್ರ ಅದ್ರಲಂದೇ ಕಂಪ್ ಕಮ್ಮಿ ಆಗ್ತದೆ ನಮಗ ನಮ್ ಈಗ ನೋಡ್ರಿ ಡಾಕ್ಟರ್ಸ್ ಬಲ್ಲ ಹೋದ್ರ ಗುಳಗೀ ಕೊಡಗಿಂತ ನಮಗ್ ಮೊದ್ ಮೊದ್ಲೇ ಹೇಳ್ ಬಿಟ್ಟರ ಇವರ ನಮ್ ಹಿರಿಯರು.
ಹ್ಮ
ಹಿಂಗ್ ಹಿಂಗ್ ಮಾಡಬೇಕ ಅಂತೇಳಿ ನಾವ್ ನಾವು ನಮಗೆ ಏನ ಸಣ್ಣ ಪುಟ್ಟ ಅದ್ರ ಡಾಕ್ಟರ್ ಬಲ್ಲಿ ಹೋಗೋಲ್ಲ ನಾವೇ ಇದು ಮಾಡ್ಕೊಂಡ ಬಿಡ್ತೀವಿ. ಆಯುರ್ವೇದಿಕ್ ಮತ್ತೆಲ್ಕ ಮನಿದ ಟ್ರೀಟ್ಮೆಂಟ್ ತಗೊಂಡು.
ಹಿಂದಿಕ್ಕಿನ ಕಾಲದ ಬಾಳ ಅಜ್ಜಿ ತಾತ ತರ ಹೇಳ್ಬಡ್ತ ಕಿಂಕಿಂಗ ಮಾಡಕೊಂಡು
ಅವರ ಅವರಿಗ್ ಎಲ್ಲಾ ಗೊತ್ತಿರ್ತಲ್ ಮತ್ತ ಮೊದ್ ಏನ ಈಗ ಅದ ಇದು ತಪ್ಲಾ ಅದು ಇದು ಕೊಡ್ತೀರ ಕಾಲ್ ಮರದರ ಅದೆ ಎಲ್ಲ ತಪ್ಪಲ ಕೊಡ್ತೀರ ಮತ್ತ್ ಕೊಟ್ಟ ಇದ್ರ ಹಾಲ್ದಾಗ ಕುಡಿಬೇಕಂತ ಕುರಿ ಹಾಲ್ದಾಗ
ಹ್ಮ ಕುರಿಲ್ದ ಕುಡ ಕದ ಹಸಿ ಕುರಿಯಲ್ ಏನಿಲ್ಲ ಯಾವದರ ಏನ್ ಮಾನಸಿಕ. ಹ ಎಲ್ಲ ಸರಿ ಹೋಗಲ್ಲ ಅವ್.
ಫೇಮಸ್ ಅದ ನೋಡ ಇದು ಮೀರಾಜ್ ದಾಗ್ ಒಂದ್ ಹಾಸ್ಪಿಟಲ್ ಅದ ಕೋಲ್ಕರ್ಣಿ ಹಾಸ್ಪಿಟಲ್ ಅಂತೇಳಿ ಕಾಲ್ ಮುರದ್ರ ಕೈ ಮುರದ್ರ ಎಂತದಾನ ಇರಲಿ
ಹ್ಮ್
ಎಂತದ ಎಷ್ಟು ನೀ ತುಕಡಿ ಮಾಡಿದ್ರನು ಅದು ಹಚ್ಚಿ ಮತ್ತ ರಿಪೇರ್ ಮಾಡ್ತಾರ ಕಾಲ ಕೈ ಏನ್
ಹಿಂಗೆ ಇರ್ಬೆಕ್ ಎಲ್ಲ ಹಿಂದಕಿನ್ ಕಾಲ್ ಬಂದಿರ್ತ ಅಲ್ಲ ತಿಳ್ಕೊಂಡ್ ಮಾಡ್ಕೊಂಡ್ ಅವೇ ನಡೆಸುತ್ತ ಹೋಗ್ಬೇಕ್ ಮುಂದ ಎಲ್ಲಾ ಫ್ಯೂಚರ್ ಜನರೇಷನ್ಗೆ ಎಲ್ಪ್ ಆಗುತ್ತೆ.
ಅದೆಲ್ಲಾ ಫೇಮಸ್ ಅದ ಹಾಸ್ಪಿಟಲ್ ಅದ ಕಾಲ ಅದ ಮರದ್ರ ಕೈ ಮರದ್ ನಮ್ ದೋಸ್ತನ ಹೋಗಿದ್ದ ಮೂರ್ನಾಲ್ಕು ಸಲ.
ಹ್ಮ
ತೋರಿಸ್ಕೊಂಡ್ ಬಂದನ್ ಹಾಸ್ಪಿಟಲ್ ಅಲ್ಲ ಎಲ್ಲಾ ಕಡಿಮೆ ಕುಂತು
ಹ್ಮ್ ಈಗ ಬೈ ಮಾನ್ಸೂನ್ ಸೀಸನ್ ಆಗಿಲ್ಲ ಟ್ರಿಪ್ ಹೊಡಿವ ಬಾ ಯಕಡಿ ಮಂಗಳೂರ ಆ ಶೃಂಗೇರಿ ಹೊರ್ನಾಡು ಕಾಸ ಆ ಕಡ ಎಲ್ಲಾ. ಕಾರ್ ತಗೊಂಡ ಹೋಗದೊ ಬಜೆಟ್ ಫ್ರೆಂಡ್ಲಿ ಹೆಂಗ ಏನ ಅಂತಿನ್ ಅದ ತಿಲೇಲ್ದ ಬಜೆಟ್ ಫ್ರೆಂಡ್ಲಿ ಹೋಗ್ಬೇಕು.
ಕಾರ್ ಬೈ ಕಾರ್ ನೋಡು ಈಗ ನೋಡು ಕಾರ್ ಎಂತದ ಇರ್ಬೆಕ್ ಗೊತ್ತೇನ ಮೈಲೇಜ್ ಚಲೋ ಇರ್ಬೇಕು ಒಂದ ಮಾತಂದ್ರ ಕರೆಕ್ಟ್ ಮೈಲೇಜ್ ಇರ್ಬೇಕ ಫುಲ್ ಕಂಡೀಷನ್ ಇರ್ಬೇಕ ಸ್ವಿಫ್ಟ್ ಡಿಸೈರ್ ನ ಅದರಾಗ್ ಈಗ ಐದ ಮಂದಿ ಹೋದ್ರ ಖರ್ಚ ಬಾಳ ಬರ್ತುದ್ ಖರ್ಚು ಬಾಳ ಬರ್ತಾ ಐದ ಮಂದಿ ಹೋದ್ರ ಕೆ ಎರಟಿಗೆ ಹೋಗಬೇಕ ಅದ ಅದರ್ ಮೈಲೇಜ್ ಅಡ್ಜಸ್ಟ್ ಆದ ಏಳ ಮಂದಿ ಏಳು ಜನ ಆರಾಮ್ ಆಗತಾರ ಏನ್ ಜರ್ನಿ ಮೈಲೇಜ್ ಬಾಳ ಬರ್ತುದ್ ಏಳ ಮಂದ ಆರಾಮ್
ಎಂಟ್ ಮಂದಿ ಡ್ರೈವರ್ ಭೀ ಹೊಯ್ ಬ್ಯಾಡ್ದ್ ಭೈ ನಾವೇ ಯಾರ ಸ್ಟೂಡೆಂಟ್ಸ್ ನಾವೇ ನಡ್ಕೊಂಡ್ ಹೋಗ್ಬೇಕ್ ಲೈಸನ್ಸ್ ಇದರು ಮಾಡೋರ ಎಕ್ಸ್ಪೀರಿಯೆನ್ಸ್ ಇದ್ದವ್ರ.
ಈಗ ಟ್ರಿಪ್ ಹೋಗಿರ್ತೆ ಆರಾಮ್ ಕುಲ್ಲ ಕುಲ್ಲ ಹೋಗ್ಬೇಕು ಈ ಗದ್ದಲ್ದಾಗ ಹೋದ್ರ ಇದು ಆಗ್ತದ ಇತ್ತ ಎಷ್ಟು ಒಂದು ಎಷ್ಟು ಎಷ್ಟ ಕಿಲೋಮೀಟರ್ ಆತದ ಒಂದು ಯಾಡನೂರ್ ಕಿಲೋಮೀಟರ್ ಆತದ ನೋಡು ಯಾಡನೂರ್ ಐವತ್ತ ಹಂಗ್ ಆರಾಮ್ ಹೋಗಿ ಬರ್ತೀವಿ ನಾವು ಅಲ್ಲಲ್ಲಿ ಆರಾಮ್ ಹಂಗೆ ಬರ ನೋಡ್ಕೊ ತಿರ್ಗಯಡ್ ಬ್ಯಾಡದು ರೆಸ್ಟ್ ಮಾಡ್ಬೇಕು ಅಲ್ಲೆಲ್ಲಿ ರೆಸ್ಟ್ ಇಂಪಾರ್ಟೆಂಟ್ ತಗೋದಲ್ಲಿ ಯಾಕಂದ್ರೆ ಹೋಗಿರ್ತಿವಿ ನಿದ್ದಿ ಕಣ್ಣಾಕಿರ್ತಿವಿ ಅಲ್ಲಿ. ನೀವು ಹೋಗಿದ್ರಲ್ಲ ಇದಕ್ಕ ನೀವು ಟ್ರಿಪ್ಗ್ ಹೋಗಿದೀರಲ್ಲ ಅವಾಗೆನ್
ಹ್ಮ್ ಮೊನ್ನ ಹೋಗ ಬಂದಿದೆ ಬೈ ಆರೋಗಿದ್ದ ಆರಾಮ್. ಡ್ರೈವರ ಹಿಂದ ಫ್ಲಾವುಡ್ ಹೊಡ್ಕೊಂಡ್ ಆರಾಮ ಮನ್ಗದು ಇಲ್ಲ ಮಾಡದು ಹಾ ಒಂದೆರಡು ರೂಪಾಯಿ ಸಿಕ್ಸ್ ಹೋಡದ್ರ ಕಿಲೋ ಮೀಟರ್ ಅಷ್ಟೇ ನಮ ದೋಸ್ತ ಇದರಲ್ಲಾ ತಗೊಂಡಿಲ್ಲ ಮತ್ತ ಗಾಡಿ ಕಿರಿ ಅಷ್ಟ ಇ ತಗೊಂಡಿಲ್ಲ ಅವ ಟೂಲ್ ಎಡದು ಮತ್ತ ಭತ್ತ ಏನ್ನು ತೋಡಿರೋ ಬರೇ ಇಷ್ಟೇ ಪೆಟ್ರೋಲ ಆಯ್ತಾ ಅವ್ರದ್ದು ಖರ್ಚ ಎಷ್ಟರ್ತ ಅಷ್ಟರ್ ಹ್ಮ್ ಆದ ಇಷ್ಟ್ ಹಿಡದಾರ್ ಅವರು ಭತ್ತ ಬಿ ತೊಂಡಿಲ್ಲ ಮತ್ತ ಇದು ಬಿ ಮಾಡಿಲ್ ಅತಿ ಏನ್ ತೊಗೊಂಡಿಲ್ಲ ಅವ ಚಲೋ ದೋಸ್ತ ಅದೆಲ್ಲ ಮುಜಾಗ ಮಾಡನಿ ಟ್ರೈಲ್ಪ
ಅದ ದೋಸ್ತ ಅದೇ ಈಗ ಟ್ರಿಪ್ ಈ ಟ್ರಿಪ್ ಗಿಪ್ ಹೊಡಿಬೇಡ ನೀ
ಒಂಬತ್ ಜನ ಹೋಗಿದ್ದೇವು ಒಂಬತ್ ದಿವ್ಸ ಹೊಟ್ಟಿದ್ದೇವು ಒಂದ ಒಂದೊಂದ ಸಾವಿರ್ ಬಂದೆದ. ಒಂಬತ್ ಜನ ಹೋಗಿದೆ ಬೈ ಒಂಬತ್ ದಿವ್ಸ ಕರೆಕ್ಟ್ ಒಂಬತ್ತು ವರೆ ಹತ್ ಸಾವಿರ ಬಂದದ ಒಬ್ಬ್ರಿಗೆ ದಿನಕ್ಕೆ ಒಂದ ಸಾವಿರ ಬಿತ್ತ ಎಲ್ಲ ಓಡ್ಯಾಡು ರೆಸ್ಟ್ ಮಾಡು ಎಲ್ಲ ಊಟದ ಬಂತ ಎಲ್ಲ ಅದರಗೆ ಬಂತು
ನಾಗದಿವಸ್ ನಾವು ನಾಲ್ಕ ದಿವ್ಸ ಹೋಗಿದ್ದೀವಿ ಕ್ರುಜರ್ ತಗೊಂಡು ಹನ್ನೊಂದ ಜನ ಹೋಗಿದ್ದ್ವಿ ಒಬ್ಬೊಬ್ರರಿಗೆ ಎರಡುವರೆ ಸಾವಿರ ಸರಿ ಯಾಡ್ ಸಾವ್ರಿದಾ ಮುನ್ನೂರ ಬಂದದ ಎರಡ್ ಸಾವರ ಬಂದ ಎರಡ್ ಸಾವಿದ ಮುನ್ನೂರ ಬರೆ
ಹ್ಮ್ ಎಲ್ಲಿ
ಬಾಳ ಸಸ್ತಾಗಿದ್ಯಾ ನಾವ ನೀವು ರೂಮ್ ಅದ್ ಮಾಡಿದ್ರಿ ಏನ್ ಹೊರಗೆ ಲಾಡ್ಜ್ ಅದ್ ಮಾಡಿದ್ರಿ??
ಇಲ್ ಬೈ ಯಾವಾಗ ಬೇಕಾಗಿ ಇಷ್ಟೇ ರೂಮ್ ಇ ಅಂದ್ರೆ ಅಲ್ಲೇ ಪೆಟ್ರೋಲ್ ಪಂಕ್ ಮಂಗದು ರೋಜಂಗ್ ಗುಡಿಯಾಗ ಮಕ್ಕೋಲುದ ಅಷ್ಟೇವೆ ಜಾಸ್ತಿ ಎಲ್ಲ ಎಲ್ಲ ಎಮರ್ಜೆನ್ಸಿಲ್ಲಿ ಇದೆ ಅಂತ್ರಿ ಕಡಿಮ ಬಂದು ಹ್ಮ್ ಎಲ್ಲ ಫ್ರೆಂಡ್ಸ ಇರ್ತೇವೆ ಎಲ್ರ ಕಡೆ ಜಮ್ಖನಿ ಹಾಸ್ ಮಲ್ಕೊಂಡ್ ಬಿಡೋದು ಮತ್ತೆನದ ಮಸ್ತ್ ಟೈಮ್ಪಾಸ್ ಆತದ
ಹ್ಮ್ ಅಲ್ಲಿ ಈ ರೂಮ್ ಮಾಡಿದ್ರ ಎದಕ್ ಬಂತೆ ಹೇಳ್ ಫ್ಯಾಮಿಲೀ ಇದ್ರ ರೂಮ್ ಮಾಡಬೇಕ ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ರ ಹೈಟ್ ಆರಾಮ್. ತಲ್ಲಿ ನಂಜಯ ಅಥವಾ ಆರಾಮ್ ಅಲ್ಲಿನು ಇರ್ಬೋದು. ಏನೆಲ್ಲ ಆರಾಮ್ ಈ ಟ್ರಿಪ್ ಹೋದ್ವಿ ಅಂದ್ರ ನೋಡು ಫಸ್ಟ್ ಆಫ್ ಆಲ್ ಟ್ರಿಪ್ ಹೋದ್ರ ಏನ್ ಮಾಡಬೇಕ ಆರಾಮ್ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಚಲೋ ಇರ್ಬೇಕು. ಮತ್ತಲ್ಲಿ ಒಂದೆ ಜಗಳ ಆಡಬಾರ್ದು ಏನಿಲ್ಲ ಫಸ್ಟ್ ಎಲ್ಲ ನಾವು ಎಲ್ಲ ಬಜೆಟ್ ಇಲ್ಲೇ ಪ್ಲಾನ್ ಹಾಕೊಂಡು ಹೋಗ್ಬೇಕು. ಹ್ಮ್.
ಅಲ್ಲಿ ಹೋಗಿ ಇನ್ನವಲ್ ಅದು ನೋಡುದು ಹ್ಮ್ ಮನ್ನೆ ಹೋಗಿದೆ ನೋಡ್ ಭೈ ಫಾಲ್ಸ್ ಎಲ್ಲ ಪ್ಲಾನ್ ಗ್ಲಿನ್ ಹಾಕೊಂಡ ಹೋಗಿದೇವ ಎಲ್ಲಾ ಚಲೋ ಆಗೇದ ಒಂದ ಎಂಟ್ನೂರು ರೂಪಾಯ್ ಆಗ್ಬ ಬಿಟ್ಟೈ ನೋಡ್ ಭೈ ಯಾಡ್ ಮೂರ್ ದಿವ್ಸ. ನಮ್ದ ದೋಸ್ತ್ ಇದ್ದ ಅವ್ನು ಮಸ್ತ್ ರಸ್ತೆದಾಗ ಆಯ್ತ ಏನೋ ಹ್ಮ್ ಆರಾಮ ಹೋಗ
ಈಗ ಮತ್ತೊಂದು ಪ್ಲಾನ್ ಮಾಡಬೇಕು ನಾವ್ ಎಲ್ಲಿಗ ಹೋಗಿವಂದ್ರ ನಾವ್ ನಾ ಯಲ್ಲೊಗಿವ್ ಫಸ್ಟ್ ದಾಂಡಲಿ ಹೋಗವಿ.
ಹ್ಮ್ ಗೋವಾ ಕಡೆ ಅದೇ
ಗೋವಾ ಗೋವಾಲಿಂದ ಕಾರವಾರ ಕಾರವರಳಿಂದ ಮುರುಡೇಶ್ವರ ಮುರುಡೇಶ್ವರ ಬೀಚ್ ಚಲಾಗಿದೆ ಮತ್ ಈಗ ಎಲ್ಲಾ ಇಂಪ್ರೂವ್ ಆಗ್ಯದ ಅಲ್ಲಿನ ಅದು ಏನ ಶೂಟಿಂಗ್ ಪ್ಲೋಟಿಂಗ ಏನಾದ ನೀರ ಫ್ಲೋಟಿಂಗ್ ಮಾಡದು ರೋಡ್ -
ಹ್ಮ್ ಹ್ಮ್ ಬೋಟಿಂಗ್ ಐದ್ ಇವೆ.
ಅದ ಈ ಮತ್ತೊಂದ್ಸತಿ ಹೋಗ್ಬೇಕ ಈಗ ಈ ಸೀಸನ್
ಸೀಸನ್ ಈಗ ಹೋಗೋ ಪ್ಲಾನ್ ಇಲ್ಲ ಈಗಿಲ್ಲ. ಈ ಮತ್ತ ಸುಮ್ಮರನ್ಯಾಗ ಹೋಗ್ಬೇಕ ಈಗ ಹೋಗರ ಮಳಿಗಾಲದಾಗ ಆಗಂಗಿಲ್ಲ ಸಮುದ್ರದ ಬಿಡಂಗಿಲ್ಲ ಜಾಸ್ತಿ.
ಗೋವಾಗಿವಾ ಹೋಗ್ಬೇಕಂದ್ರ ಗೋವಾಗಿವಾ ಹೋಗ್ಬೇಕಂದ್ರ ನ್ಯೂ ಇಯರ್ಕ್ ಹೋಗ್ಬೇಕ ಭೈ.
ಹ್ಮ್ ನ್ಯೂ ಇಯರ್ ಟೈಮ್ ಹೋಗೋದ ಪಾರ್ಟಿಗೆ
ನ್ಯೂ ಇಯರ್ ಫುಲ್ ಫುಲ್ ಪಾರ್ಟಿ ಆದು ಎಲ್ಲ ಚಲೋ ಫಾರನ್ಲಂದ ಎಲ್ಲ ಬಂದಿರ್ತಾರ ಅಲ್ಲಿ ಇಲ್ಲಿಂದ ಫಾರನ್ಲಂದ ಅಲ್ಲಿಂದ ಬಾಳ ಹ್ಮ್ ಅದಗೆ ನಂಬಲ್ಲಿ ಮಳೆ ಹೊಂಟರ ತರ ಇನ್ನ ಮಳಿ ಚಳಿಗಳ ಇರ್ತದ ನೋಡಿ ಮಾಡಿ ಈಗ ಹೋದ್ರ ಬೈ ಅಲ್ಲಿ ಈಗ ಮಂಗಳೂರು ಸೈಡ್ ಹೋಗಬೇಕ ಮಳೆ ಸೇಸ್ತು ಚಲೋ ಟ್ರೆಕ್ಕಿಂಗ್ ಅದು ಮಾಡಕ ಶಿವ ಯ ಮಂಗಳೂರು ಮತ್ತ ಫಸ್ಟ್.
ಇವ ಭೈ ಯ ಕಡ್ಲ ಏನ್ ಸರ್ ಇವ ಹೊರನಾಡೋ ಶೃಂಗೇರಿ ಕಳಸ ಮಂಗಳೂರು ಉಡುಪಿ ಮ ಒನ್ ಸರತಿ ಬಿಟ್ಟೆ ಅ
ಹ ಎಲ್ಲ ನೋಡ್
ಒಂದ್ ವಾರ ಹ್ಮ ಮುಗತ ಒಂದ್ಸರ್ತಿ ಮುಗತಿಂದ್ರಾ ನೆಕ್ಸ್ಟ್
ನೋಡಿದ್ರ
ಅದು ಮುಗಿತಾರೆ ಮತ್ತ ನೆಕ್ಸ್ಟ್ ಇಯರ್ ಬ್ಯಾರ್ ಎಸ್ಟೇಟ್ ಟ್ರಿಪ್ ಆಗ್ಬಹದು ಬೈ ನಮ್ ದೋಸ್ತ ಬೀ ಯುಪಿ ಬಿದಾಗ ಅನಂತ ಅಂತರ. ಆ ಕಡೆ ಆಗ್ಬಡ್ಬೇಕು ನೆಕ್ಸ್ಟ್ ಇಯರ್ ಬ್ಯಾರೆ ಟ್ರಿಪ್ ಹಿಂಗ ಹಿಂ ಇಯರ್ಲೀ ಇಯರ್ಲೀ ಚೇಂಜ್ ನೋಡ್ಬೇಕು.
ರಾಮ್ ಮಂದಿರ್ ಅದಲ್ಲ ಆಗಿ ಅದ ಅದ ಯಾವ್ದ ರಾಮ್ ಮಂದಿರ ಅದಲ್ಲಿ. ಅಯೋಧ್ಯ ಮತ್ತ ಅಲ್ಲೆಲ್ಲ ತಾಜ್ಮಹಲ್ ಅದ ಆಗಿರೋದಾಗ ಅಲ್ಲಿ
ಹ್ಮ್ ಈಗೆಲ್ಲಾ ಮಸ್ತ್ ಮಾಡನ್ ಬಯ ಅದ ಗ ಕಡೆ ಚಲೋ ಹ್ಮ್ ಲೋಟಸ್ ಟೆಂಪಲ್ ಲೋಟಸ್ ಟೆಂಪಲ್ ದಲ್ಲಿ ತಾಗದ ಭ ಹ್ಮ್ ಅಲ್ಲ ಮಸ್ಜಿದ ಚಲೋ ಅಯ್ತೆ
ಅಲ್ಲಿಂದ ಇಲ್ಲಿಂದ ಹೋಗೆ ಎರಡ ಸಾವ ಟ್ರೈನ್ ಟಿಕೆಟ್ ಆಗ್ಬೇಕು ಟ್ರೈನಿಗೆ ಹೋಗ್ಬೇಕು ಜನ ತಗಸ್ಕೊಂಡು ಯಾರಡಾರ ಸರ ಟ್ರೈನ್ ತಗೊಂಡ್ ಹೋಗ್ಬೇಕು ಇಲ್ಲಿಂದ ಹೋಗ ಮೂರು ದಿವಸ ಬೇಕ ಟ್ರೈನಿಂಗ ಬರಕ್ ಮೂರು ದಿವ್ಸ ಮೂರು ಆರು ದಿವ್ಸ ಅಂದ್ರರು ಬಾಳ ಮಂದಿ ಇದ್ವಲ್ಲ ಅಲ್ಲೇ ಟ್ರೈನ್ದಾಗ ಮಜಾ ಬರ್ತವಿ ಏನ್ ಅಲ್ಲಿ ನೋಡೋದ್ಕಿಂತ ಒಂದು ಒನ್ ಎಂಟ ಎಂಟು ಜನ ಹೋಗ್ಬೇಕು
ಹ್ಮ್ ಎಂಟು ಒಂಬತ್ತು
ಮುಂಬೈ ಹೋಗಬೇಕು ಅದಕ್ಕಿನ್ ಚಲೋ ಅಲ್ಲಿ ಹೋದಾಗ ಹೋಗಕ್ ಹಾಗಿಲ್ಲ ಅಂದ್ರೂನು ಮುಂಬೈ
ಹ್ಮ್ ಹೈದ್ರಾಬಾದಾ ಮಂಬೈ ಹೋಗಬೇಕು ಬಯ್ಯಾ ಯವಾಗದ್ರು ವಂಡರ್ಲ ಎರ ಅಲ್ಲಾತ್ತ ಬರ ಹ್ಮ್ ಅಲ್ಲಿ ಮತ್ತ ಹ ಭಯ ಹೌದೌದು ಮಸ್ತಾದ ವ್ಯೂ
ಅದಂತ್ರ ಎಷ್ಟು ದೊಡ್ಡದ ಅದಂದ್ರ ಎಷ್ಟು ನೋಡಿದ್ರೆ ಸಾಲುದಿಲ್ಲ ಅಂತ ಹೇಳಿ ಪುಲ್ ಒಂದ ದಿವ್ಸನ ಇಲ್ಲ ಫೂಲ್ ಒಂದ್ ದಿವ್ಸ ನೋಡಿದ್ರರುನು ಸಾಲಲ್ಲ ಅಂತದ
ಹ್ಮ್ ಒಂದಿನ ಹಿತದ ನ ಮತ್ತ ಈಗ ಎಲ್ಲ ಟೈಮ್ ಕಾರ್ ಆಗಕ್ ಮ್ಯಾನೇಜ್ ಮಾಡಕಕ್ ಅಂದ್ರ ಒಂದ ದಿವಸ ಬೇಕು
ಹ್ಮ ಒಂದ್ ದಿವ್ಸ ನಾವು ಜಲ್ದಿ ಹೋಗ್ಬೇಕು ಆದ್ರ ತೆಗೆ ಟೈಮಿಗೆ ತೆಗಿ ಒಂದ ದಿವ್ಸ ಹದ ಹಿಂಗ ಇರ್ಬೇಕ್ತ ಅದೆಲ್ಲ ಫುಲ್ ನೋಡ್ಬಬೇಕ ಯಂದ್ರೆ ಎರಡ್ ದಿವ್ ಟೈಮ್ ಅನ್ನ ಇರ್ಬೇಕ ಎಷ್ಟ ಎಷ್ಟ ದೊಡ್ಡದಾದ ಅಂತ ಎಷ್ಟು ಎಕದ ಇದಾಗದಂತ್ದ ಅಲ್ಲೆಲ್ಲ ಶೂಟಂಗ್ ನಡೀತದೆ ಬಾಹುಬಲಿ ಫಿಮ್ ಅಲ್ಲೇ ಶೂಟಿಂಗ್
ಅಲ್ಲ ಆಗೇತ
ಅದ್ರ ದಿನ ಅವೆಲ್ಲಾ ಯೂಸ್ ಮಾಡಿದ್ದ ಎಲ್ಲ ಸಾವ
ಇಲ್ಲ ಆಗಲ್ಲ
ಇಕಡೆ ಒಬ್ಬಕ್ಕಿ ಈ ಕರಳ ಹೋಗಬಾಗಕ್ಕೆ . ಕೇ.
ಈ ಸೀಜನ್ ಕ ಬಾರಿ . ಕೇಳಕ್ ಕರೆಕ್ಟ್ ಆಗತ್ ನ ಒಡ್ಯಾಡಿ ಮಾಡಿ ಅಲ್ಲಿ ಕಾರ್ ಮಾಡ್ತಿವಿ ಇಷನ್ ಬಾರಿಪ ಅಲ್ಲಿ ಸಿ ಎಂ. ಪರ್ಮಿಷನ್ ಕೊಟ್ಟಗ ಭಾರಿ ಆಗತ್. ಯಾರ್ ಮಾಡ್ ಏನ್ ಕೇಳಲೇನ್ ನೀನು ಯಾರ್ ಪೊಲೀಸರು. ಕೇಳಲ್ಲ ಏನಿಲ್ಲ ಹ್ಮ್.
ಅಲೆಲ್ಲ ಪರಿಚೆದ್ದಾರೆ ಇರ್ಬಕ್ ಕಾರ್ ಮಾಡಿಪಿಕೇಶನ್ ಮಾಡಸಕ್ ಮಾಡಿದರು.
ಎಲೆಲ್ಲ ಹೋಗ ಹ್ಮ್. ಎಲ್ಲ ಹೊಡಾಡಿ ಮಾಡಿ ವಾರಗಬರ್ತಾರ್ ಕರುದ್ರವ್ರು. ಹ್ಮ್ ಕೇಳ ಎಲ್ಲೋ ಬಾಡ್ರಗ್ ಮಾಡ್ತಾರಲ್ಲ ಬಾಳ್ ಜಾಸ್ತಿ.
ಅವೆಲ್ಲಾ ಏನ್ ನಮಗ್ ನಮಗಿ ನಾವ್ ಎಲ್ಲಾ. ಹ ಸಸ್ಯವು ಏನ್ ಸಿತಾವಲ ಪ್ಲಾಂಟ್ಸ್ ಅವೆಲ್ಲ ಮೆಡಿಸಿನ್ ಪ್ಲಾಟ್ಸ್. ಎಲ್ಲ ಅಲ್ಲೇ ಜಾಸ್ತಿ ಕಾಲೇಜ್ನಿಂದ್ ಕರ್ಕೊಂಡ ಹೋಗಲ್ ಏನ್ ಬೈ.
ಇಲ್ ಜಂಗಲ್ ಇದಗ ಇಲ್ ಬೈ ಹೋಗಲ್ಲಕಡೆನು ಕಾಲೇಜ್ ವೇಸ್ ಅದವ್ ಅಷ್ಟ. ಪರ್ವಾಗಿಲ್ಲ ಕಾಲೇಜಿಂದೋಗಲ್ ನೇ ಸ್ವತಃ. ಫ್ರೆಂಡ್ಸು ಸೇರಿ ಹೋಗಿ ಮಾಡಿ ಬರ ಚಲೋ.
ಲ ಚಲೋ ಹತೋ ಯಪ್ಪಾ ನಿಂದ್ರ ಹಾಸ್ತೀನಿ.
ಹಾ.